ಅ ಹಲೋ
ಹಲೋ
ಹಾ ಕಲಾಸತಗಹೇಥೆ ಸೌಂಡ್ಸ್
ಹಾ ಕೇಳದಪ್ಪ
ಹಾ ನಡುವನ್ನ
ಏನ್ ಎಲ್ಪಾ ಸುಮ್ಮ ಹೊರಗಡೆ ತಿರುಗಡತಿಂನಪ್ಪ
ಎಲ್ಲ ಊರಾಗಿದ್ದೇಯಾ ಹ್ಮ್ ಹ್ಮ್ ಹ್ಮ್ ಹಾಸ್ಟೆಲಿಗೆ ಬರಲೇನು
ಇವತ್ ಬೆಳಗ್ಗೆ ಬಂದಿದ್ದೆ ಸೋಮವಾರ ಬರ್ತೇನಿ
ಹ ನಾಳೆ ಫಂಕ್ಷನ್ ಅದಂತಲ್ಲ ಹುಂ
ಇರಲಿ ಬಿಡಪ್ಪಾ ಫಂಕ್ಷನ್ ಮಾಡ್ತ್ರ ಅವ್ರು ಸರಿಯಾಗಿ
ಹೌದಾ
ಮೂರ್ ವರ್ಷ ಇದ್ರರು ಒಂದು ಫಂಕ್ಷನ್ ಮಾಡಿಲ್ಲ ನಾನಲ್ಲಿ ಫಂಕ್ಷನ್ ನೋಡಿಲ್ಲ ಕ್ರಿಕೆಟ್ ಹಾಡಿಲ್ಲಾ ಅವ್ರ ಜೊತೆಗೆ
ಹ್ಮ್ ಹ್ಮ್ ಹ್ಮ್
ಹೂಂ ಹುಂ ಅದಕ್ಕ ಮತ್ತ ಕಥೆಯ್ತಾ
ಆಲಾ
ಚಾ ಕುಡಿದೆ ಅಂತ ಅಂದೆ
ಇಲ್ಲಣ್ಣ ಚಾಗತ್ ಕುಳುದಿಲ್ಲಣ್ಣ
ಹೌದಾ
ಹ ನಿಲ್ದಾಣ
ನಂದಾಯೆತಪ್ಪಾ
ಹ್ಮ್ ಎಲ್ಲ ಹಬ್ಬ ಗಿಬಾ ಹಬ್ಬ ಮಾಡಕಾತ್ರ
ಹಬ್ಬ ಮುಗೀತಾ ನೆನ್ನೆ
ಹಾ ನೆನ್ನೆ ಲಾಸ್ಟ್ ಇತ್ಯ
ಹುಂ ನೆನ್ನೆ ಲಾಸ್ಟ್ ನಿಮ್ಮೂರಿನಾಗೆ ಮಾಡತಾರನ ಹಬ್ಬ ಹಾ
ಮಾಡಿದಾರಣ್ಣ ಅದಕ್ಕೆ ನಾನ್ ಇಲ್ಲೇ ಇದರಾಣ್ಣ ಸೂಪರ್ ರಾ
ಅಲ್ಲ ಹೊರಗಿದಾಗ ಓತಿದ್ದಾನು
ಹೊರಾಗಿದ್ರ ಹೋದ್ರೆ ಓದತಿದ ಯಾರ ದಸರ ಅಂತ ಹೇಳದೆ
ಹುಂ ಹೆಜ್ಜೆಲ್ಲೆಲ್ಲಾ ಆಕ್ತರ ಆಮೇಲೆ ನಮ್ಮೂರಲ್ಲಿ ಇಲ್ಲ
ಹ
ಹೆಜ್ಜಿ ಆಡ್ತರ ನಿನಿಗ ಆಡಕ್ ಬರತ್ತ
ಹೇ ಇಲ್ಲೋ ಅಣ್ಣ ಹೋಗಲ್ ನಾ
ಮ ಬರ್ಲ
ಹ ಸುಮ್ಮೋಗ ನಿಂದ್ರದ ಅಣ ಅಲ್ಲಿ
ಮತ
ನೀ ಆಡ್ತೀರೇನ
ಹ್ಮ್ ನಾಡ್ತ ಬಾ
ಹ್ಮ್ ಆ ಬೆಂಕಿಮ್ಯಾಲ ಹಾಲಿಡದು
ಏ ಹಾತರಲ್ಲಾ ಹೆಜ್ಜಿ ಆಡತಾರಲ್ಲ ಹೆಜ್ಜಿ ಹಿಂಗ ಹಲ್ಲಿಗಿ ಬಾರಸರ
ಹಂಗಂದೇಣ
ಹಾ
ಅದ ಕೇಳ್ದೆ
ಓ ಬೆಂಕಿಮ್ಯಾಲಂಗಲ ಕಾಲೀ ಬಿಡ್ತಾರಲ್ಲಣ್ಣ
ಹ್ಮ್ ಹೇಳ್ತ ನಮ್ಮುರಾಗ ಮಾಡಲ್ಲಂಗ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತ ಹಾಣ ಹಲೋ
ಹಾ ಅಣ್ಣ
ಮತ್ತ ಅಣ್ಣ ಇಲ್ ಡಿಗ್ರಿ ಮುಗಿತಲ್ಲ ಅಣ್ಣ ನಿಂದ
ಹ್ಮ್ ಮುಗಿತು
ಈ ಕಂಪ್ಯೂಟರ್ ಕ್ಲಾಸ್ ಬಾಕಿ ಅ
ಹ್ಮ್ ಅದ ಒನ್ ಸ್ವಲ್ಪ ಉಳದದ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದೊದು ಮುಸಕೊಂಡು ಆ ಕಡೆ
ಮತ್ತ ಇನ್ನ ಒಂದು ಡಿಗ್ರಿ ಮಾಡ್ತೇನು ಇಲ್ಲಿ
ಮತ್ತೆ ಆ ಡಿಗ್ರಿ ಪಾ ಮತ್ತೆ ಎಮ್ ಎನ್ ಎಲ್ಲ ಮಾಡಿದ್ರ
ಹಾಾನ ಎಮ್ಮೆ ಅದ ಏನ ಇ ಅಂತಲ್ಲ ನಣ ಹಾ ಬಿ ಎಡ್
ಹ್ಮ ಬಿ ಇಂಟ್ರೆಸ್ಟ್ ಅಲ್ಲ ನನಗೆ
ಹಾ
ಹದು
ಹ್ಮ ಹ್ಮ್ ಹ್ಮ ಹಾ ನ ಸೋಮಾರದನಮ
ಹೌದಾ
ಹ್ಮ್
ಹ್ಮ್ ಹ್ಮ್ ಎಷ್ಟ ಇವಾಗ್ ಬರದ್ರೆನು
ಈಗ ಎರಡ ಮುಗ್ದವಣ ಇನ್ನ ಮೂರವಣ
ಎಡ ಮುಗ್ದವ
ಹಾ ಅಣ್ಣ
ಹ್ಮ್ ಹ್ಮ್ ಹ್ಮ್ ಏನ್ ಲೂಸ್ ನಡೀತದ ಏನ್ ಸ್ಟ್ರಿಕ್ಟ್
ಹೇ ಫುಲ್ ಸ್ಟ್ರಿಕ್ಟ್ ಏನ್
ಹೌದು ಏನ್ ಮಾರ್ತರ ಪಾಕಿ ಮಾಡಕತಾರ ಅಂತಲ್ಲ ಇವತ್ತು
ಯಾವಾಗಣ್ಣ
ಇವತ್ ನೈಟ್
ಏನು ಹೇಳಿಲ್ಲಣ ಹೇಳ್ತ್ನಂದಿದೆ ಬಟ್ ಹೇಳಿಲ್ಲಣ ಯಾಕೆ
ಹ್ಮ ದೇವ ಅವರು ಬಂದಾರಲ್ಲ
ಅದೇ ಅ ಅದೇ ನಿನ್ ರಾತ್ರಿ ಎ್ದದ್ದಣ್ಣ ನೋಡಮ ನಾಳೆ ಇದು ಮಾಡಮ್ ಅಂತ ಕರಿತು ನಂದೆ
ಹೌದಾ
ಏನ್ ಮಾಡ್ತಾರ
ಎಲ್ಲರು ಒ್ನೆ ರಷ್ಟೆ ಮಾಡ್ತಾರೆ ಏನ್ ಮಾಡ್ತಾರೆ ಇವತ್ತು
ಹ್ಮ್ ಹ್ಮ್ ಹ್ಮ್
ನಾನ್ ಆಗ ದೇವ್ಗ್ ಹಚ್ಚಿದ್ದೆ ಹಿಂಗ್ ಬಾರಟಿ ಮಾಡಕತವಂದ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್ ಸರಿ ತೊ ಮಾ ದೇಂತಲ್ಲಾ
ಹಾ
ಹಳೆನ
ಹ್ಮ್ ನಾಳೆ ಬಟ್ಟೆತಣನ್ನ್
ಹ ಹಾ ಬಕಾನ ಹ ಇವ ಎಷ್ಟ ಇರ್ತ ಎಕ್ಸಾಮ್ ಇವಾಗ ಎಷ್ಟು ಬರಿ ಬು
ಈ ಸಮಯ ಇದೆ ಅವನು
ಇದ ಅವನು
ಹ್ಮ್
ನೆಕ್ಸ್
ನೆಕ್ಸ್ಟ್ ಸಂಂದ ಎಂತ ನ್ರ
ಎಕ್ಸ್ಟ್ರಾ ಮೆಂಟರುತಾವನು
ಹ್ಮ್
ನಸಾಮ
ಹಾ ರ್ಸ
ಹ್ಮ್ ಹ್ಮ ಅಂದ್ರೆ ಏಳು ಸೆಂ ತನ ಎಕ್ಸಾಮ್ ಬರೀತರಿ ಅಷ್ಟೇ
ಹಣ ಲ್ ಸೆಮ್ ಎಕ್ಸಾಮ್ ಇರ್ತಾನ ಎಂಟನೇ ಸೆಮ ಇ ಇರ್ತಾನೆ ಇಂಟರ್ನ್ಶಿಪ್
ಅಂಡ್ರಷಿಪ್ ಬರ್ದವಾನ
ಹ್ಮ್
ಹ್ಮ್ ಹ್ಮ್ ಹ್ಮ
ಮತ್ತ ಅಣ್ಣ ಯಾವರ ಅಣ್ಣ ನಿಮ್ದು
ಹ ಬಾರತನ
ಹಾ ಹಾ ಹೌದೌದುೌ ಮನಿ ಬಾಜು ಜಾವಣ ದೂರ
ಸ್ವಲ್ಪ ದೂರ ಬಾಳಏನ್ ದೂರಲ್ಲ
ಹ್ಮ ಹಾ
ಹ ಚದಐವತ್ ಮಂಟ್ರ ಒಳಗದ
ಹ್ಮ್ ಹ್ಮ್ ಹ್ಮ
ಹ್ಮ್ ಹಾ ಮದ
ಮತ್ತೆ ಏನಲ್ಲ ನೋಡಲ್ಲ ಸುಮ್ಮ್ ಕುಂತಿದ್ದೇವು
ಹ್ಮ್ ಏನ್ ಎಂಟನೇ ತಾರೀಕು ಮುಯ್ತ ಹದ ಹೋದ್ರಿ ಏನೂರಿ
ಇಲ್ಲಣ್ಣ ಎಂಟೇ ತಾರೀಕ ಮುಗತಾವ
ಹ್ಮ್ ಹ್ಮ್
ಅ ಅನರ ನ ತಾರಕ ಕ ಲಾವಾವನ ಮತ
ಅಲ್ಲಾರಕ್ಕಾ ಹ ಹಾ
ಓದ್ತಿವ ನನ್ ಅದೆಲ್ಲ ಮತ್ತತ್ ಬಾಳ್ ಗ್ಯಾಪ್ ಆಗ್ತಲ್ಲ ಎಂಟನೇ ತಾರೀಕ ಮುಗ್ದ ಅಂದ್ರ
ಹೌದಾ
ಹ್ಮ್ ಊರಿ ಒಂದ್ ನಾಲ್ಕದು ದಿವ್ಸ ಹೋಗ ಬರ್ತೇವಣ ಮತ್ತತ್
ಹಾ ಹಾ
ಲ್ಯಾಬ್ ಐ್ತಂದ್ರ ಮತ್ತೆ ಕ್ಲಾಸ್ ಸ್ಟಾರ್ಟ್ ಅಣ್ಣ ಲ್ಯಾಬ್ ಆಗಿದ ಸ್ ನೀ
ಪಾಸ್ಹ್
ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಏನ್ ಹೋಗಲ್ಲಾನ ಒಂದ ಮಂತ್ ಹೋಗಲ್ಲ
ಹ್ಮ ಹ್ಮ್
ಇನ ಟ್ರಿಪ್ಪಿಗೆ ಪ್ಲಾನ್ ಹಾಕ್ಬೇಕ ಅಣ್ಣ ಹಣ್ಣ
ಒನ್ ಮಂತ್ ಊರಾಗ ಇರತ್ತಿ
ಈ ಟ್ರಿಪ್ಪಿಗೆ ಹಂಗ್ಸ ಪ್ಲಾನ್ ಆಗ್ಬೇಕಣ್ಣ
ಹಾ ಹಾ
ಸಲ್ ಟ್ರಿಪ್ಪಿಗೆ ಹೋಗಬೇಕಕ್ಲ್ಲ ಕತಿವಣ ಎಲ್ಲರ
ಹೌದಾ
ಏನಿಲ್ಲ ಬಾರೆ ಒಂದ್ ನಾಕ್ ಮಂದಿ ಹುಡುಗುರ್ ಇದೀವಿಣ್ಣ
ಎಲ್ಲಿ ನಿಮ್ಮ್ ಇಂಜಿನಿಯರ್ ಹಡುಗುರ
ಇಲ್ಲಣ್ಣ ನಮ್ ಕ್ಲಾಸ್ ಮೆಟ್ವರು ಬೇವರವರು ಯಾರು ಬರ್ಲಣ್ಣ
ಹಾಸ್ಪಟ್ ಬರ್ಲಾ ಹೌದಾ
ನೋಡ್ಬಣ್ಣ ನ ಮೂರ್ ನಾಲ್ಕ್ ಮಂದಿ ಒಯ್ತಿವಿನ್ನ
ಹಾ ಹಾ
ಅದೆಲ್ಲ ದೇವಣ್ಣ ಹೋಗಮ್ಮಂತ ಅಂದಿದ್ರು ಆರ ಒಂದ್ ಐದಾರು ಮಂದಿ ನಮ್ಮ್ ವರ್ಷದಾಗ ಒಂದ್ ಬರ್ತೀವಿ ಅಂದಿದ್ರು ಇಷ್ಟು ಮಂದಿ ಅಂತ ಅಂದ್ರಿದೆ
ಹ್ಮ್ ಹ್ಮ್
ಎಲ್ಲರೂ ಸರ್ ನೋಡಂತ ಹೋಗ ಹೋದರು ಹೋಗಮ್ಮಂತ ಅಂದಣ ನಿಮ್ ಹಾಸ್ಟೆಲ್ ಒಂದು ಒಂದ ಎಂಟ ಮಂದಿರ ಆದ್ರನು
ಹಾ
ನಾವ ಒಂದು ಮೂರ್ನಾಕ ಮಂದಿ ಇದ್ದಿ ಇರ್ತೀವಿ
ಹಾ ಹಾ
ಆರಂಸೊಂದ್ ಟ್ರಾವೆಲ್ಲೆರ್ ಅವರ್ ಮುಗಿಸಸ್ಕೊಂಡ್ ಹೋಗ್ಬೋದು ಎಲ್ಲಿಗ್ರೆ
ನಡಿತತದಪ್ಪ ಒಂದ ಹತ್ತರಡು ಜನ ಆಗಿದ್ರ ಅಂದ್ರ ಹ್ಮ್ ಹಾ ಕಿಲೋಟರಲೆಕ್ಕ ಕೊಡಕಣ ಗಾಡಿಯ ಅವ್ರಿಗೆ
ಹಾ ಅಣ್ಣ ಕಿಲೋಮೀಟರ್ ಇರ್ತೇಣ್ಣ ಒಂದ್ ಕಿಲೋಮೀಟರ್ಗೆ ಐದೇನು ಎಷ್ಟಣ ಅಲ್ಲಲ್ಲ ಹೆಚ್ಚಿಗೆ ಅದಾನ ಅಲ್ಲಲ್ಲ ಹೆಚ್ಚಿಗೆ ಅದಣ ಎಷ್ಟಲ್ಲ
ಹದಿನೈದಿನ ಹದಿನಾರು ಆಗ್ಯ ಅದ ಈಗ
ಹಾ ಹಾ ಹೌದು ಅದು ಭಯ ಹದಿನೈದು ಒಂದು ಕಿಲೋಮೀಟರ್ಗೆ ಅಷ್ಟೇ ಅಷ್ಟೊಂದ್ ಜಾಸ್ತಿ ಬರ್ಲ ನ ಹೋದ್ರ ಒಬ್ಬ್ರೊಬ್ರಿಗೆ ಮೂರನಾಲ್ಕ್ ಸಾವಿರ ಖರ್ಚ ಗಾಡಿ
ಒಳ್ಳೇದು
ಹಾ ಅಲ್ಲೇ ಬಿಟ್ಟಿದ್ದಾನೆ ಹೆಚ್ಚಕಮ್ಮಿ ಒಂದು ಆರ್ ಸಾವಿರ ಆರ್ ಸಾವಿರ ಮ್ಯಾಗನೇ ಆದ್ರ ಆಗ್ಬಹುದು
ಒಬ್ರರಿಗೆ -ಹ್ಮ ಹ್ಮ್
ಜಾಸ್ತಿ ಏನ ಆಗಲ್ಲ ಒಂದ್ ಮೂರ್ ನಾಕ್ ದಿವ್ ಹೋದ ನಡಿತತದ ಒಂದ್ ವಾರ ಅಂಗಂತಂದ್ರ ಮತ್ತತ್ ಬಾಳ
ಹ್ಮ
ಹೋಗಕ್ ನಾ ಹೋಗಿ ಎಲ್ಲಾ ನೈಟ್ ನೈಟ್ ಕ್ಯಾಂಪ್ ಮಾಡ್ಬೇಕು
ಹಾ ಹಾ ನೈಟ್ಗೆ ಕ್ಯಾಂಪ್ ಮಾಡ್ಕಂದ್ರೆ ರೂಮ್ ಎಲ್ಲಾ ಇಡ್ಬೇಕಾನ
ಇಲ್ಲಣ್ಣ ನೈಟ್ ಕ್ಯಾಂಪ್ ಅಂದ್ರ ಒಂದ್ ಯಾವ್ದಾರ ಪ್ಲೇಸ್ ನೋಡ್ಬೇಕಣ್ಣ ಇರಕ್ ಇದ್ರತ ಟೂರಿಸ್ಟ್ ಪ್ಲೇಸ್ಟ್ ಸೆಲೆಕ್ಟ್ ನೈಟ್ ಕ್ಯಾಂಪಿಂಗ್ ಇದ್ದಿರ್ತವಣ
ಹಾ ಹಾ
ಟೈಪ್ ಟೆಂಟ್ ಟೈಪ್ ಹಾಕಿ ಇದು ಮಾಡಲ್ಲಣ್ಣ
ಹಾ
ಅಂದ್ರ ನೈಟ್ ಕ್ಯಾಂಪ್ ಅಂದ್ರೆ ಈ ಒಂದ್ ಟೆಂಟ್ ಟೈಪ್ ಇರ್ತ
ಅದೇ ಅದೇ ಒಳ ಮುಖಾ ತರಲ್ಲ
ಹಾ ಒೆ ಮ
ಹಾ ಹಾ ಹೌದಾ
ನ್ ಬಾರೆ ಬಾರೆ ಅವಣ ಹುಡುಗರು ಸೊಪ್ಪ
ನಿಂಗೆ ಮಮ್ಮೆ ಮನ ಕಳಸೋದೆಲ್ಲ ಹಬ್ಬ
ಹಂಗಲ್ಲಣ್ಣ ಇದ ಕೇಳಗದನಣ ಇಂಥ ಕೆಲವ ಬಾಲಣ ಸುಂಬ ಲಾಡ್ಜದಾಗ ಇರಾಮ ಅದೇ ಇರಾಮ ಇದೇ ಇರಾಮ ಅಂತಾರ ಎಂತಾವೆಲ್ಲ ಮಾಡ್ಬೇಕಣ್ಣ ಟೂರಿಗೆಗ್ ಹೋದ್ರ ನೈಟ್ ಕೆಂಪು ಎಲ್ಲ ಮಾಡ್ಬೇಕಣ್ಣ ಬಾರಿ ಇರುತ್ತೆ
ಹತ್ತಿರಲ್ಲಲ್ಲ ಸ್ಟಾರ್ಟಿಂಗ್
ಹ್ಮ್
ಮಯ ಆತ ಇತ್ತ ಬೇರೆ ಬೇರೆ ಕಡೆ ಹೋಗಿರ್ತಾರೆ
ಹೌದೌದ
ತಪ್ಪಂದ್ರ ಮಾಡ್ಬೋದು ನೀಗೊತ್ತಿರ್ತದಾನ ಹೇಳ್ತಪ್ಪ ಹಂಗ ಮಾಡಕ ಹಂಗ ಮಾಡಕ್ಂತ
ಇಲ್ಲ ಅಣ್ಣ ಈಗ ನಾರ್ಮಲ್ ಆಗಿ ಇಲ್ಲಿ ಎಲ್ಲಾರ ಪ್ಲೇಸ್ ಇತ್ತ ನಡತಣ್ಣ ಎಲ್ಲ ಟೂರಿಸ್ಟ್ ಪ್ಲೇಸ್ ತದಕ ನೈಟ್ ಕ್ಯಾಂಪ್ ಬಾಳ್ ಒಂದ್ ಮಾಡ್ತಾರ ಚಿಕ್ಕಮಂಗ್ಳೂರ್ ಸೈ ಈ ಸ ನೋದಿಲ್ಲಣ್ಣ ಅಲ್ಲಿ ಒಂದ ಯಾವದ ಇದು ಬರ್ತಾನ ಇಲ್ಲ ಚಂದಾಗ ನೈಟ್ ಕ್ಯಾಂಪಿಂಗ್ ಮಾಡಿರ್ತಾರೆಲ್ಲಿ
ಹ್ಮ್ ಹ್ಮ್
ಹಣ ಇರೋಣ ಒಂದ್ ಸೆಕೆಂಡ್ ಸ್ವಲ್ಪ ಪಾಲ್ ಮಾಡತ
ಏನ್ ಹ್ಮ ಆ ಸರಿ ಆಯ್ತು